ಹಲೋ ಹಾ ಕೇೇಳಸ್ತಿದೆ ಹೇಳಿ.
ಕೇಳಸ್ತಿದ್ಯಾ ಏನ್ ಮಾಡ್ತಿದಯ ನೀವ್ರ ನೀವು.
ನಾವವು ಇಲ್ಲೇ ರೂಮ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ವಿ.
ವಿದ್ಯಾಭ್ಯಾಸ ಮಾಡ್ತಿದ್ರ ಸ್ವಲ್ಪ ನಿಮ್ಮ ರೂಮ ಲ್ಲಿ ಬಹಳ ಶಬ್ದ ಉಂಟಾಯ್ತು.
ಶಬ್ದ ಎಲ್ಲ ವಿದ್ಯಾರ್ಥಿಗಳು ಯಾಕು ಕಳತಾನೆ ಪರೀಕ್ಷೆ ಮುಗಿದ್ವ ಅಲ್ಲಾ ಇವತ್ತು ಗಲಾಟೆ ಮಾಡ್ತಾ ಇದ್ವಿ.
ಗಲಾಟೆ ಮಾಡ್ತಾ ಇದ್ದಾರಾ ಪ್ರಕ್ಷಾ ಮುಗ್ದ ವಾ ಇವತ್ತು.
ಹಾ
ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತಗ ತೆಗಂತಿರಲ್ಲ ಅಂತಲ್ ನೀವು.
ಹಾ ಎಲ್ಲಾ ಪರೀಕ್ಷೆಗಳು ಉತ್ತಮ ಅಂಕ ಪಡ್ಕೊಂಡಿ
ಪಡ್ಕೊಂಡಿದ್ರೆ ಒಳ್ಳೇದು ಎಲ್ಲಾ ಉತ್ತಮ ಅಂಕಗಳನ್ನು
ನಾ ಎಲ್ಲಾ ಉತ್ತಮ ಅಂಕಗಳನ್ನೇ ಪಡ್ಕೊಂಡಿದ್ದೆ.
ಹೌದಾ ಊಟ ಆಯ್ತಾ ನಿಮ್ದು?
ಹಾ ಊಟ ಆಯ್ತು.
ಏನ್ ಊಟ ಮಾಡಿದ್ರಿ ನೀವ?
ಮ ನಾವ್ ಚಪಾತಿ ಟೊಮೊಟೊ ಪಲ್ಲೆ. ಅನ್ನ ಸಾಂಬಾರ್ ಕಾಳು
ಹ
ಬಾಳೆ ಅಣ್ಣು ತಿನ್ಕೊಂಡ್ವಿ.
ತರ ಎಲ್ಲಾ
ಹಾ ವಸತಿ ನಿಲಯದಲ್ಲಿ ಎಲ್ಲಾ ಒಳ್ಳೆ ಆಹಾರಾನೇ ಕೊಡ
ಒಳ್ಳೆ ಆಹಾರ ಕೊಡ್ತಾರ ಒಳ್ಳೆದು ಎಲ್ಲಾ ಬಾಳೆಹಣ್ಣು ಕೊಡ್ತಾರಾ?
ಹಾ ಊಟದ್ ನಂತರ ಬಾಳೆಹಣ್ಣ ಕೊಡ್ತಾರೆ ಎಲ್ಲರಿಗು
ಊ ಊ ಊಟದ ನಂತರ ಬಾಳೆಹಣ್ಣು ಯ ಯ ಎದರ್ ಎದಕ್ಕೆ ಕೊಡ್ತಾರೆ ಎದಕ್ಕೆ ಅದ? ಅದರಲ್ಲಿ
ಉತ್ತಮ ಆರೋಗ್ಯ ಎಂದರೇನು? ಜೀರ್ಣಾಂಗ ಉತ್ತಮವಾಗಿ ಆಗಲಿ ಅಂತ ಜೀರ್ಣಕ್ರಿಯೆ.
ಜೀರ್ಣಾಂಗ ಕ್ರಿಯೆ ಮುಂತಾದ ಬಗೆಗಳಲ್ಲಿ ಉತ್ತಮ ಆಗಲಿ ಅಂತ ಕೊಡ್ತಾರೆ ಏಕೆಂದರೆ ರಾ ಏ ಏ ಊಟ ಆಗಿದ್ ಕೂಡ್ಲೆ ಮಲ್ಕೊಂತೀರಿ ಅಲ್ ನೀವು
ಹಾ
ಇಲ್ಲಿ ವಾಕಿಂಗ್ ಅಡ್ಯಾಡಂಗಿಲ್ ಅಲಾ ಇಲ್ಲಿ ಮಡಿಗ್ಲಾ ಅದರ್ ಸಂಬಂಧ ಬಾಳೆಹಣ್ಣು ನಿಮಗ ಉತ್ತಮವಾಗಿ ಜೀರ್ಣ ಜೀರ್ಣಾಂಗ ಕ್ರಿಯೆ ಮಾಡ್ಲಿ ಅಂತ ಬಾಳೆಹಣ್ಣ ಕೊಡ್ತಾರ.
ಹಾ
ಅದನ್ನು ಅದ್ರ ಬಗ್ಗೆ ನೀವು ಸ್ವಲ್ಪ ಚೆನ್ನಾಗಿ ಮಾಹಿತಿ ತಿಳ್ಕೊಳ್ಳೇಬೇಕು.
ಹೌದೌ ಬಾಳೆಹಣ್ಣು ಊಟದ ನಂತರ ಬಾಳೆಹಣ್ಣ ತಿನ್ನುವದ್ರಿಂದ ಜೀರ್ಣಾಂಗಕ್ಕೂ ಉತ್ತಮವಾಯ್ತದೇ ಮತ್ತು ಆ ಊಟ ಮಾಡಿದೆಲ್ಲ ಚೆನ್ನಾಗಿ ಉತ್ತಮ ಆಗಿ ಜೀರ್ಣವಾಗಿ ದೇಹಕ್ಕೆ ತುಂಬಾ ಉಪಯೋಗ
ಗೆ ಒಳ್ಳೆಯದು.
ಹಾ
ಹೌದಾ ಇವತ್ತು ಪರೀಕ್ಷೆ ಇತ್ತ ನಿಮ್ದು?
ಹಾ ಇವತ್ತು ಪರೀಕ್ಷೆ ಇತ್ತು ಮಣ್ಣು ಮಣ್ಣು ವಿಜ್ಞಾನ. ಮಣ್ಣು ವಿಜ್ಞಾನ ಪರೀಕ್ಷೆ ಇತ್ತು.
ಮನೋವಿಜ್ಞಾನ ಪರೀಕ್ಷೆಯಾ? ಏನೇನು ಕೇಳಿದ್ರು ಆ ಪರೀಕ್ಷಯದಲ್ಲಿ?
ಮಣ್ಣಿನ ಕುರಿತು ಮಣ್ಣಿನಲ್ಲಿ ಯಾವ ಯಾವ ಖನಿಜಗಳು ಲವಣಗಳು ಇರ್ತವೆ ಅವುಗಳಿಂದ ಹಾ ಮತ್ತೆ ಅವುಗಳಿಂದ ಗಿಡಗಳಿಗೆ ಏನ್
ಉಪಯೋಗ ಏನು ಸಸ್ಯಗಳಿಗೆ ಏನ ಉಪಯೋಗ? ಮ ಸಸ್ಯಗಳಿಗೆ ಯಾವ ಯಾವ್ದ ಪೋಷಕಾಂಶ ಬೇಕಾಗಿರುತ್ತೆ?
ಹಾ ಯಾವ್ಯಾವ ಬೆಳೆಗಳಿಗೆ ಯಾವ ಯಾವ ಪೋಷಕ ಕಾಂಶಗಳನ್ನು ನೀಡಬೇಕು ಯಾವ ರೋಗಗಳು ಪೋಷ ಪೋಷಕಾಂಶಗಳು ಕೊರತ ಯಿಂದಾ ಯಾವ ರೋಗ
ಹೌದಾನ ಬರ್ತಾವ ಎಲ್ಲಾ ಮಾಹಿತಿ ಚಲೋದ ಮಾಹಿತಿ ತಿ ಪಡ್ಕೊಂಡಿದ್ರ ನೀವು ಎಲ್ಲ ಸಸ್ಯದ ಬಗ್ಗೆ ಮಣ್ಣು ಬಗ್ಗೆ.
ಗುರುಗಳೆಲ್ಲ ಚೆನ್ನಾಗಿರುವಾಗ ನಮ್ಮಲ್ಲಿ ಏನು ಕೊರುತ್ತೆ ಅಲ್ಲ ವಿದ್ಯಾಭ್ಯಾಸಕ್ಕಾಗಿ.
ತುಂಬಾ ಚೆನ್ನಾಗಿ ಮಾಹಿತಿ ತಿಳ್ಕಂದ್ರೆ ತುಂಬಾ ಚೆನ್ನಾಗಿ ಪಾಠವನ್ನು ಕೆಲ್ಟ್ ತ್ತೀರಿ ನೀವ್ ಅವ್ರ್ ಗುರುಗಳು
ಹ ಗುರು ಚೆನ್ನಾಗಿರ್ಬೇಕಾದ್ರೆ ನಮ್ದಲ್ಲಿ ಏನ್ ಕೊರತೆ ಅವರು ಪಾಠ ಮಾಡೋದು ನಾವ್ ಕೇಳ್
ಹೌದ ಹೌದು ಹಿಂದೆ ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ಅಂತ
ಇ ಹಾ ಗುರು
ಚ ಚಲೋ ತಿಳ್ಕೊಬೇಕು ನೀವು ಎಲ್ಲ ಅದ್ರ ಬಗ್ಗೆ.
ಹಾ ಹಾ ಚೆನ್ನಾಗ ತಿಳ್ಗೊಂದಿವಿ .
ನೀವು ಇವತ್ತ ಏನ ಮಾಡಿದ್ರಿ ಅಲ್ಲಿ ಏನ ಎಷ್ಟ ಟ್ರೈಕ್ ಮಾಡಿದ್ರೆ ಅಂತಲ್ಲ ಕಾಲೇಜ್ ನಲ್ಲಿ.
ಹಾ ಇದು ನಮ್ಮ ಕರ್ನಾಟಕ ಪರೀಕ್ಷಾ ಮಂಡಳಿ ಅವರು ನಮ್ಮ ನಮ್ದು ಕೃಷಿ ಅಲ್ಲ ನಮ ಕೃಷಿ ವಿದ್ಯಾರ್ಥಿಗಳಿಗೆ ಒಂದು ಕೃಷಿ ಅಧಿಕಾರಿ ಒಂದು ಒಂದು ಇದು ಇದೆ ನೇಮಕಾತಿ ಅದು ನಮ್ಮ್ ಕೃಷಿ ವಿದ್ಯಾರ್ಥಿ ಕೃಷಿ ಅಧಿಕಾರಿ ನೇಮಕಾತಿಗೆ ಕೃಷಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಸೀಮಿತವಾಗಿರ್ಬದಂದು ಅದ ಕರ್ನಾಟಕದಲ್ಲಿ ಒಂದು ಆಗಿರಬೇಕದು ಅದು ಕೃಷಿ ವಿದ್ಯಾರ್ಥಿಗೆ ಹಾ ಅದ ಅದಕ್ಕೆ ಈ ಈ ಈ ಸರ್ತಿ ಇದು ಕರ್ನಾಟಕ ಪರೀಕ್ಷಾ ಮಂಡಳಿಯ ಅವರು ಬೇರೆ ವಿದ್ಯಾರ್ಥಿ ಇಂಜಿನಿಯರ್ ವಿದ್ಯಾ ತಿಂಗಳನ್ನ ಸೇರ್ಪಡೆ ಮಾಡಿಸ್ಕೊಂಡಿದ್ದಾರೆ ಆದದರ ವಿರುದ್ಧ ಆ
ನಮ್ದ ನಮಗೆ ನಿಮ್ ಮಾತು ಚೆನ್ನಾಗಿ ಕೇಳ್ತಲ್ಲ ನಮಗೆ.
ನೆಟ್ವರ್ಕ್ ಯಾಕೊ ಸರಿಗಿಲ್ವಾ ಮಳೆ ಬರ್ತಾಯ್ತಲ್ವಾ.
ತೆಲ್ಲ ನಮಗೆ.
ಇಲ್ಲಿ ಯಾಕೋ ಸ್ವಲ್ಪ ಜಾಸ್ತಿ ಮಳೆ ಬರೊ ವಾತಾವರಣ ಇದೆ ಮಳೆ ಗುಣ ಬರತ್
ಹ ಮಳೆ ಬರುವ ಎಲ್ಲ ಮಳೆ ಬಂದಿದ್ಯಾ ನಿಮ್ ಸೈಡ್ ಎಲ್ಲಾ.
ಹಾ ಹಾಗೆ ಜಾಸ್ತಿ ಮಳೆ ಬಂದಿದೆ ಇವತ್ತು ಬೆಳಗ್ಗೆಯಿಂದ ಬಂದಿದೆ ಮಳೆ.
ಮಳೆ ಮಳೆ ಬೆಳೆ ಚೆನ್ನಾಗಿದೆಯ ನಿಮ್ಮಲ್ಲಿ.
ಹಾ ಹಾ ಎಲ್ಲ ಚೆನ್ನಾಗಿದೆ ಇವತ್ತು ಅತಿ ಹೆಚ್ಚು ಮಳೆ ಬಂದಿದೆ.
ಎಲ್ಲಾ ಹಚ್ಚ ಹಸರಿಂದ ಕೂಡ್ತೈತಿ ಹಚ್ಚ ಹಸರಿಂದ ಕುಡಿ ಪರಿಸರ ಗಿಡ ಮರಗಳು ತುಂಬಾ. ತುಂಬಾ ತುಂಬಾ ಚೆನ್ನಾಗಿ ನಲ್ತವು ಖುಷಿದ್ ಇಂದ.
ಹಾ ಎಲ್ಲಾ ಹಚ್ಚಸಿರಾಗಿವೆ ಗಿಡ ಮರಗಳೆಲ್ಲ ಹೊಸ ಎಲೆ ತೆರೆಗಿ ಹಚ್ಚು ಹಸರಾಗಿವೆ.
ವೆರೈಟಿ ಇದೆಯಾ ನೋಡುದ್
ಎಲ್ಲಾ ಮಾವಿನ ಮರ ಬೇವಿನ ಮರ ಹುಣಸೆ ಮರ. ಆಗ ಹಾಲದ ಮರ.
ಆಲದ ಮರ ಎಲ್ಲಾ ತರದ ಮರಗಳ ಮರಗಳನ್ನು ನೋಡಿದ್ರಿ ನೀವು.
ಹಾ ಹತ್ತ ಹತ್ತರಿಂದ ಹದ್ನೈದು ಎಕರೆ ತೆಂಗಿನ ತೋಟ ಇದೆ. ಇಪ್ಪತ್ತು ಎಕರೆ ಮಾವಿನ್ ತೋಟ. ಹತ್ತರಿಂದ ಇಪ್ಪತ್ತು ನಿಂಬೆ ತೋಟ.
ಹೌದೌದು ಎಲ್ಲಾ
ಸೀತಾಫಲ್ ತೋಟ ಇದೆ ಹಾ ನಮ್ ಕೃಷಿ ವಿದ್ಯಾಲಯದ್ ಇಲ್ಲಿ ಎಲ್ಲಾ ರೀತಿಯ ಬೆಲೆಗಳು ಬೆಳೆಗಳು ಅವುಗಳ ಹಾ ಹಣ್ಣು ಹಂಪಲಗಳು ತರಕಾರಿಗಳು ಹಾ ಎಲ್ಲಾ ರೀತಿಯ ಇದೆ ನಾ ಸುಮಾರು ನಾಕ್ನೂರಿಂದ ಐದುವರೆ ಎಕರೆ ಕೆರೆ ತೋಟ ಇದೆ ಇಲ್ಲಿ.
ಹೌದು ನಾನಾ ತರದ ಪ್ರಾಣಿ ಪಕ್ಷಿಗಳು ಇರ್ತ
ಹಾ ನಾನಂತಾರ ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿ ಹಸು ಕರು ನಾಯಿ ಕೋಳಿ ಕುರಿ ಎಲ್ಲ ರೀತಿ ತೀಯಾ
ಓ ಎಲ್ಲ ತರದ ಅದ್ರ ಬಗ್ಗೆ ಒಂದ ಮಾಹಿತಿನೇ ತಿಳ್ಕೊಂಡಿರ್ತಿರಿ ನೀವು.
ಹಾ ಅಲ್ಪ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಈಗಿನ್ನ ನಮ್ದ ಮೊದನೇ ಮೊದಲನೇ ವರ್ಷ ಅಲ್ವಾ ತಿಳ್ಕೊಳ್ತಾ ಇದಿವಿ ಇನ್ನು ತಿಳ್ಕೊಳ್ಬೇಕು.
ಹೌದು ಹೌದು ಅದ್ರ ರೋಗ ಬಗ್ಗೆನು ತಿಳ್ಕೊಂಡಿರ್ತಾರ ಅದ ಆ ಗಿಡಕ್ಕೆ ಯಾವ ರೋಗ ಬರ್ತಾ ಯಾವಾವದಿಲ್ಲ.
ಹಾ ಪ್ರತಿಯೊಂದು ಗಿಡಕೂ ವಿಧ ವಿಧ ವಿಧವಾದ ರೋಗಗಳಿವೆ ವಿಧ ವಿಧವಾದ ಕೀಟನಾಶಕ ಗಳಿವೆ.
ಕೀಟನಾಶಕಗಳು ಹೌದು ಹೌದು ಬಹಳ ಮಾಹಿತಿ ಇದೆ. ಚೆನ್ನಾಗಿ ತಿಳ್ಕೊಳ್ಳೇಬೇಕು ನೀವು ಮುಂದ ರೈತರಿಗೆ ಎಲ್ಲ ಹೇಳ ಮಾಹಿತಿ ಹೇಳ್ಬೇಕಲ್ಲ ನೀವು.
ನಾವು ರೈತರಾಗೋರು ಇದಿವಿ ಅಂದಮೇಲೆ ಎಲ್ಲಾ ತಿಳ್ಕೊಳ್ಬೇಕ ಆಗುತ್ತಲ್ವಾ. ಕೃಷಿ ಮಾಡೋರು ನಾವೇ ಹಲೋ ಎಲ್ಲ ಸರಿಯಾಗಿ ಕೇಳ್ತಿದೇಲ್ವ? ಹಲೋ ಹಲೋ
ಹಲ
ಹಲೋ
ಕೇಳಸ್ತಿದೇಯಾ?
ಹಾ ಕೆಳಸ್ತಿದೆ ಹೇಳಿ.
ಕೇಳ್ಸ್ತಿದೆ
ಏನೋ ಗಲಾಟೆ ಆಗ್ತಿದೇಯಲ್ಲ ನಿಮ್ಮಲ್ಲಿ? ಯಾವ್ದೋ ಗಲಾಟೆ ಆಗ್ತಿದೆಲ್?
ಇವ ಇವರು ಕಾರ್ತಿಕ್ ಅವರು ಸ್ವಲ್ಪ ಅವ್ರ ನೀರ್ ಕುಡಿಯಲು ಬಂದಿದ್ದಾರೆ ಅವರು ಸ್ವಲ್ಪ
ಹ ಹಾ ಕಾರ್ತಿಕ್ ಅವ್ರ ಅವ್ರ್ದ ಎಲ್ಲಿ ಎಲ್ಲಿ ಎಲ್ಲ ಆದ್ರೂ ಇದೇ ಆಗಿರ್ತ್ ಟ್ಟ ಮಾಡೋದೇ ಮಕ್ಕಳಿಗೆ ತೊಂದರೆ ಕೊಡುವುದೇ ಅವ್ರ ಕೆಲ್ಸ ಆಗಿರುತ್ತೆ.
ಇಲ್ಲ ಅವರು ಒಳ್ಳೆ ವಿದ್ಯಾರ್ಥಿ ಅವರು
ಅದು ಒಳ್ಳೆ ವಿದ್ಯಾರ್ಥಿನೇ ಆದ್ರೆ ಬಹಳಷ್ಟು ತೊಂದರೆ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ
ಇಲ್ಲ ಇಲ್ಲ ಇಲ್ಲ ಇಲ್ಲ ಅವರು ಒಳ್ಳೆ ವಿದ್ಯಾರ್ಥಿ.
ನೋಡಿದ್ರ ಕೇಳಸ್ಕೊಂಡಿದ್ಯಾ ಏನ ಅಂತ
ಸಮಸ್ಯೆ ಉಂಟು ಮಾಡ್ತಾರೆ ಅವರು ಆದ
ಹ್ಮ್ ಹ್ಮ್ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಆದ್ರೆ
ಹೊಸದಾಗಿ ನೀರು ಪ್ರೀ ಸ್ವಚ್ಛತೆ ನೀರು ಬರ್ತಲ್ಲ
ಹಾ
ಕಲುಷಿತವಾದ ನೀರಗಳನ್ನು ತೆಗೆದ ಹೊಸ ನೀರನ್ನ ತಯಾರ ಮಾಡುತ್ತಲ್ಲ ಆ ಬಿಟ್ರನ್ ಕೇಳಿದೀರಾ ನೀವು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತೈತಾ ನಿಮ್ಗೆ?
ಅದು ಎಲ್ಲಾ ರೀತಿಯನ್ನು ಖಣಿಜಗಳನ್ನು. ಸೇರ್ಪಡಿಸಿ ಕುಡಿಯಲು ಒಳ್ಳೆ ಉಪಯೋಗ ಬಾರದೇ ಉಪಯೋಗ ಆಗುವ ರೀತೆ.
ಹೌದು ಒಳ್ಳೆ ಮಾಹಿತಿ ತಿಳ್ಕೊಂಡಿದಿರಿ ನೀವು ಆದ್ರೆ. ಈಗ ಕೀಟಶಾಸ್ತ್ರ ಬಗ್ಗೆ ಬರೋಣ ಕೀಟ. ಕೀಟಗಳನ್ನು ಯಾಯಾವ ತರ ಕೀಟಗಳನ್ನು ಹಿಡ್ಡಿದ್ರಿ ನೀವು ಈಗ.
ನಾವು ಎಲ್ಲ ರೀ ಹಲವಾರ ರೀತಿಯ ಕೀಟಗಳನ್ನು ಹಿಡಿದ. ವಿ ಇನ್ನು ಹಲವಾರು ಕೀಟಗಳು ಹಿಡಿ ಬೇಕಾಗಿದೆ ನಾವು.
ಹಲವಾರು ತರ ಯಾಯಾ ತರದ ಕೀಟಗಳಗಳನ್ನು ಹಹಿಡ್ಡಿದ್ರಿ ನೀವು.
ಎಲ್ಲಾ ರೀತಿ ಕೀಟಗಳ ಹಿಡಿದಿಡ್ವಿ ಉದಾಹರಣೆಗೆ.
ಹೌದಾ ಯಾವ್ಯಾವತರ. ಅವ ಹೆಸರಿ ಏನಾದ್ರು ಗೊತ್ತಿದೆ ನಿಮ್ಗೆ.
ಹಾ ತಿಧ್. ಕೊಕ್ರೋಚ್ಗಳನ್ನ ಹಿಡಿದಿಡ್ವಿ ಹ್ಮ್.
ಕಾಕ್ರೋಚ್ ಅಲ್ಲದು ಜಿರಳೆ. ಜಿರಳೆ ಮತ್ತು ಇರಬಿ. ಜಿರಳೆ ಇರಿಬಿ ಮತ್ತು ನೋಣ ಇರು. ಮತ್ತೆ ಜಿರಳೆ ಮತ್ತೆ ದೊಣ್ಣೆ ಹುಳ ಎಮ್ಮೆ ಹುಳ. ಎಲ್ಲಾ ತರದ ವಿದ್ಯ. ಹಾ ಹಿಡ್ದಿದ್ದೀರಿ ನೀವು. ಹೌದೌದು ಇವರ ಮಾಳ. ಅಪ್ಪ ಅವ್ರು ಕೇಳಿದರ ನೀವು ಅವರು ಒಳ್ಳೆ. ಒಳ್ಳೆ ವಿದ್ಯಾರ್ಥಿ ಎನ್ ಸಿ ಸಿ ಒಳ್ಳೆ ವಿದ್ಯಾರ್ಥಿ ಅವರು. ಅವರು ಸರಿ ಸುಮಾರು ಹತ್ತು ಕಿಲೋಮೀಟರ್ ನಲ್ಲಿ ಊಟ. .
ಹತ್ತು ಕಿಲೋಮೀಟರ್ನ್ನು ಹತ್ತು ನಿಮಿಷದಲ್ಲಿ ಓಡಿದ್ದಾರೆ. ಯಾವ ಪೆಟ್ ಗಾಣ ಹಾ ನಮ್ಮ. ಹೌದಾ.
ವಿದ್ಯಾರ್ಥಿನಲಯಕಿ ಬಲಭೀಮೇಶ್ವರನ್ಗೆ ಒಳ್ಳೆ ವಿದ್ಯಾರ್ಥಿ ಅವರು.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
ಸಮಯ ಆಯ್ತು ತಮ್ಮ.
. ಕಟ್ ಮಾಡಿದ್ರ ಚಲೋ ಇತ್ತ.
ಸತ್ತೇವ್.